ಹ
ನಮಸ್ತೆ
ಕೇಳೇಳಷ್ಟಿದಿಯಾ ನನ್ನ ಕ್ಷಮಿಸಿ ನಾನು ತಟ್ಟೆ ಕೆಳಗಡೆ ಬಿದೋಗ್ಬಿಟ್ಟು ಕೇಳ ಕೇಳಿಸತ ನಿಮಗೆ ಬಿದ್ದಿದ್ದು
ಹಾ ಕೆನಿಸು ಕೆನಿಸ
ಹೌದಾ ಅದು ನನ್ ಕೈ ಜಾರಿ ಬಿದೋಗ್ಬಿಟ್ಟ ನಾನು ಅದ್ರಲ್ಲ ಆಟ ಇದ್ದೆ ಅದೇ ತಿಂಡಿ ಕೊಟ್ಟಿದ್ರು ಮಮ್ಮಿ ಅದನ್ ತಿಂತಾ ಇ ಮತ್ತೆ ತಿಂದ್ಬಿಟ್ಟು ಅ ತಟ್ಟೆ ನಿಟ್ಕೊಂಡು ಆಟಾಡ್ತಾ ದ್ದೆ ಅದ್ರಲ್ಲಿ ಎಣ್ಣೆ ಎಲ್ಲ ಇತತ್ತು ಅದನ್ನೆಲ್ಲಾ ಒಂದ್ ಸೈಡ್ಗೆ ಹಾಕೋದು ಆತರ ಎಲ್ಲಾ ಮಾಡ್ತಾ ಇದ್ದೆ ಅವಾಗ ಹ್ಮ್ ನಿಮ್ ಕರೆ ಬಂದ ತಕ್ಷಣ ಅದ ನಂಗೆ ಬಿಟ್ಬಿಡ್ದೆೇನ ಅ್ ಬಿ ತೋಗ್ಬಿಡ್ತು
ಹ್ಮ್ ಸರಿ ಸರಿ ಪರ್ವಾಗಿವಾಗಿಗಲ್ಲ ಶಶ ನೆಕ್ಸ್ಟ್ ಟೈಮ್ ಆತ್ರರ ಮಾಡಕ್ ಹೋಗ್ಬೇನಿ
ಹಾ ಇಲ್ಲ ಇಲ್ಲ ಮಾಡಲ್ಲ ಹ್ಮ್ ಮತ್ತೆ
ಹಲ್ ಬೆಕ್ನೆವೆ
ಹ್ಮ್ ನಿಮ ತಾಯಿಗ್ ಸಹಾಯ ಮಾಡಿದ್ರ ಏನಾದ್ರು ನಿಮ ತಾಯಿಗೆ
ಹ್ಮ್
ಸಹಾಯ ಮಾಡಿದ್ರ ಅಂದೆ
ಇನ್ನುೂ ಇಲ್ಲ ಆತರ ಕೆಲ್ಸ ಏನು ಬಂದಿಲ್ಲ ಕೆಲ್ಸ ಬಂದ್ಮೇಲೆ ಸಹಾಯ ಮಾಡ
ಹ್ಮ್ ನಿಮ ತಾಯಿ ಏನ್ ಮಾಡ್ತಾ ಇದ್ದಾರೆ
ಅವರು ಕೂತ್ಕೊಂಡು ಟಿ ವಿನ ನೋಡ್ತವಾರೆ
ಹ್ಮ
ಹ್ಮ್
ಮತ್ತೆ ನೀವೇನ್ ಮಾಡ್ತಾ ಇದ್ರಿ
ನಾನು ಸುಮ್ನೆ ಕೂತಿದ್ದೀನಿ ನಾನೇನ್ ಮಾಡ್ಲಿ
ಹ್ಮ್ ಆ ಕಡೆ ಮಳೆಲ್ಲಾ ಇದ್ಯಾಾ
ಬರ್ತಿದ್ದೆ ಆದದ್ರಿಂದಾನೇ ನಾನ್ ಮನೇಲ್ ಇದಿದ್ದೀನ ಇಲ್ಲ ಅಂದ್ರೆ ಮನೇಲಿ ಇರ್ತಾ ಇದಿಲ್ಲ ನಮ್ ಫ್ರೆಂಡ್ಸ್ ಮನ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡೋದೇ ಆಗ್ಬಿಡ್ತಾ ಇತ್ತು
ಹೌ ಹ್ಮ್ ನನ್ಗಂತು ಮಳ್ಳೇಲಿ ನೆನಬೇಕು ಅಂತ ಅನ್ನಸ್ತ ತ ಇದೆ ಗೊತ್ತಾ ಆಮೇ ಮನೇಲಿ ನ್ರ ಹುಷಾರಲ್ರ ಆಗ್ಬಿಡುತ್ತೆ ಅಂತ ಸುನೆ ಆಮೇಲೆ ಅತಿ ಆಾರು ಸೂಚಿ ಎಲ್ಲಾ ಚುಚಿಸಕೋಬೇಕು ಮಾತ್ರೆಗಳು ಹಾಕೋಬೇಕು ಸಿರಪ್ಗಳ ಹಾಕೋಬೇಕು ಔಷಧಿ ಹಾಕೊಂಡ್ಬೇಕು ಅಂತ ಯಾರು ಅಂತ ನನ್ಗೂ ಆಟ ಆಡ್ಬೇಕಂತ ಇದೆ
ಹ್ಮ್ ಹ್ಮ್
ನೋಡೋಣ ಈ ಇದ್ರಲ್ಲಿ ಇವಾಗ ಮಳೆಗಾಲದಲ್ಲಿ ಒಂದ್ ಸರಿ ಆದ್ರು ಆಟ ಆಡ್ಬೇಕು ಚೆನ್ನಾಗ್ ಆ ಆಡ್ಬೇಕ ಸ್ಟಾರ್ಟ್ ಆಡ್ಬೇಕು ಅಂತ ಅಂದ್ರೆ
ಹ್ಮ್
ಮಸ್ತಾಗ ಆಟಾಡ್ಬೇಕು
ಹಾಮ
ಹ್ಮ್ ನಾನ ಇವಾಗ ಹೋಗ್ತೀನಲ್ಲ ಆ ಕಾಲೇಜು ಚೆನ್ನಾಗಿದೆ ಅಲ್ಲಿ ನಾನ ನಾದ್ರು ಸೇರ್ಕೊಂಡ್ರೆ ಇಪ್ಪತ್ತನೇ ತಾರೀಕಿಂದ ಕಾಲೇಜ್ ಸ್ಟಾರ್ಟ್ ಆಗತ್ತೆ ಆವಾಗ ಅಲ್ಲಿ ಮಳೆಲ್ಲ ಬಂದ್ರೆ ಚೆನ್ನಾಗಿರತ್ತಲ್ವಾ
ಹ್ಮ್ ಒಳ್ಳೇದಾಗ್ ನೀ ಮಲೆ ಬರ್ಲಿ ಅಂದ ನಾನು ಬಿೇಡ್ಕೊತೀನ
ಅಂದ್ರೆ ಜಾಸ್ತಿ ಬರದ್ ಬೇಡ ಸ್ವಲ್ಪತ್ತು ನಾವ್ ಆಟಾಡೋವರ್ ಬಂದ ಆಮೇಲೆ ನಿನ್ ತೋಗ್ಬಿಡ್ಬೇಕು ನಮ್ ಮನೆಗ್ ಬರೋವಾಗ ಎಲ್ಲ ಒಂದ್ ಸ್ವಲ್ಪ ಬಿಸಿಲು ಬರೋದು ಇಲ್ಲಾಂತಂದ್ರೆ ರೈನ್ಬೋ ಬರೋದೇನಾದ್ರು ಬರ್ಬೇಕು ಇನ್ನುೂ ಚೆನ್ನಾಗಿರತ್ತೆ
ಹ್ಮ್ ಅದೇ ಅದೇ ನಾನು ದೇವರ್ನ್ನ ಬೇಡ್ಕೊಂತೀನಿ ನಡಿ ಮಕ್ಳಲು
ಹ್ಮ್
ಹ್ಮ್
ಅದೇವರು ಅವ್ರು ಕರೆ ಮಾಡಿದ್ರು ಕಾಲೇಜ್ ಅವ್ರು ಕಳ್ಸಿದಿದ್ದಾರೆ ಅಪ್ಲಿಕೇಶನ್ ಅದು ಅಡ್ಮಿಷನ್ಸ್ಗೆ ಕಳಿಸಿದ್ದಾರೆ ಅದಕ್ಕೆಲ್ಲ ಟೆಂತ್ ಮಾರ್ಕ್ಸ್ ಪಿ ಯು ಮಾರ್ಕ್ಸ್ ಎಲ್ಲ ಹಾಕ್ಬೇಕು ಅದೆ ಹಾಕ್ಬೇಕಂದ್ರೆ ನನ್ ಎಲ್ಲಾ ಹುಡ್ಕಬೇಕಕ್ ಕುತ್ಕೊಂಡು ಅದರಿಂದ ಉಡು
ರೆಡಿ ಆಗಿದ್ಯಾ ನಿಮ್ಮ ಹತ್ರ ಅಡ್ವಾನ್ಸ್
ಇಲ್ಲ ಇಲ್ಲ ಇನ್ನು ಅಡ್ವಾನ್ಸ ಐವತ್ ಸಾವಿರ ಕಟ್ಟಬೇಕು ಅದೇ ರೆಡಿ ಇಲ್ಲ ಮೂರ್ ದಿನ ಅದು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಮೂರ್ ದಿನ ಟೈಮ್ ಕೊಡ್ತಾರಂತೆ ಅಷ್ಟಲ್ಲಿ ಕಟ್ಬೇಕಂತೆ ಅಪ್ಲಿಕೇಶನ್ ಹಾಕೊಂಬಿಡಿ ಅಂತ ಅಂದ್ರು ಅದಕ್ಕೆ ಅಪ್ಲಿಕೇಶನ್ ಆದ್ರೂ ಫಿಲ್ ಮಾಡೋಣ ಅಂತ ಅಂತ ಅನ್ಕೊಂಡಿದೀನಿ ಅದಿನ್ನು ಎಷ್ಟ ಒಂದ ಇದೆ ಆರ್ ತರ ಸ್ಲೈಡ್ಸ್ ಇದೆ ಅದನ್ನ ಎಲ್ಲ ಹ್ಮ ಫುಲ್ು ಪೂರಾ ಮಾಡ್ಕೊಂಡ್ ಹೋಗ್ಬೇಕು ಅದ್ರಿಂದ ನೋಡ್ ಪ್ರಣಹ್
ಹ್ಮ
ಹ್ಮ್ ಅದಕ್ಕೆ ನೋಡುವ ಅಂತ ಮಾಡ್ತಾ ಇದ್ದೆ
ಅಟ್ ಲೀಸ್ಟ್ ನಿಮ್ ತಂದೆ ತಾಯಿ ಆತ್ರರ ಕೇಳ್ಬೋದಲ್ಲಾ
ಏನು
ಹ ಅಡ್ವಾನ್ಸ್
ಅದೇ ಅವರು ನಮ ತಂದೆ ಹೇಳ್ತಾ ಇದ್ರು ನಾನೇನೋ ಕೊಟ್ಟ. ತಿನಿ. ಆದ್ರೆ. ಏನು ಅ ಎಲ್ಲಾ ಅಮ್ಮ ಅಕ್ಕ ಎಲ್ಲಾ ಸಹಾಯ ಮಾಡ್ಬೇಕು ನನ್ನೊ ಒಬ್ಬನ ಕೈ. ಕಾಯಲೆ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ರು.
ಹ್ಮ್.
ಹ್ಮ್.
ಇವಾಗ ನೀವು್ ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವು ತ್ರೀ ಡೇಸ್ ಅಂದ್ರೆ ಮೂರ್ ದಿನದಲ್ಲಿ. ನಿಮ ತಂದೆ ರೆಡಿ ಮಾಡ್ಬೇಕಲ್ಲ.
ಹ್ಮ್. ಹ್ಮ ಹೌದು ಅಂದ್ರೆ ಅಪ್ಲಿಕೇಶನ್ ಹಾಕದ್ಮೇಲೆ ಅವರು ನಮ್ಗೆ ಆಫರ್ ಲೆಟರ್ ಅಂತ ಕಳಸ್ತಾರಂತೆ.
ಹ್ಮ್.
ಹ ಅದಾದ್ಮೇಲೆ ಮಾಡ್ಕೊೊಂಡಬೇಕಂತೆ.
ಹ್ಮ್.
ಹ ಅದು ಹಿಂದಿಂದೇನ ಏನ ಆಗಲ್ಲ ಅನ್ಸತ್ತೆ ಗೊತ್ತಿಲ್ಲ ಅದಿಲ್ಲ. ಅದ್ರಿಂದ ನೋಡ್ಬೇಕು. ಕು ಮತ್ತ ಆಮೇಲೆ ನನ್ನ ಒಬ್ಬ ಸ್ನೇಹಿತ ಒಂದ್ರೆ ಸ್ಕೂಲ್ಂದ ಅಂದ್ರೆ ಶಾಲೆಯಿಂದ ನನ್ಗೆ. ಗೊತ್ತು ಅವನು ಕರೆ ಮಾಡಿದ್ದ ಅವನು ಎಂ ಬಿ ಎ ಮಾಡ್ಬೇಕಂತೆ. ಹ ಅದೇ ಅದು ಪಿಜಿ ಸಿಟಿ ಅಂತ ಒಂದ್ ಎಕ್ಸಾಮ್ ಬರುತ್ತಲ್ಲ. ಸಿಟಿ ಅಂತ ಹ ಆಯ. ಎಕ್ಸಾಮ್ನ ಬರೆದಿದ್ದಾನಂತೆ ಅದ್ರಲ್ಲಿ ಮಾರ್ಕ್ಸ್ ಬರೋದು ಕಮ್ಮಿ ಬರುತ್ತೆ. ಅಂತ ಅನ್ಬಿಟ್ಟು ಹೇಳ್ತಾ ಇದ್ದ ಅವನು ಅಹ ಎಲ್ಲ. ಚೆನ್ನಾಗಿ ಓದ್ಕೊಂಡು ಹೋಗಿದ್ನಂತೆ ಐದು ಸಬ್ಜೆಕ್ಟ್ ಗಳು ಇರುತ್ತಂತೆ.
ಹ್ಮ್.
ಎಲ್ಲಾ ಚೆನ್ನಾಗಿ ಓದ್ಕೊಂಡ್ ಹೋಗಿದನಂತೆ ಅವ್ನು ಓದಿರೋದೇ ಬೇರೆ ಅಲ್ಲಿ ಬಂದಿರೋದೇ ಬೇರೆ ಅಂತೆ. ಇವಾಗ ಆಪ್ಟಿಟ್ಯೂಡು ಮತ್ತ ಆಮೇಲೆ ಅಹ್ ಲಾಜಿಕ್. ಕ್ವಶನ್ಸು ಆಥರ ಎಲ್ಲ ಕೇಳಿದರಂತ್ತೆ ಪ್ರಶ್ನೆಗಳು.
ಹೌದು.
ಅವನು ಪರವಾಗಿಲ್ಲ ನಾನು ಅವರು ಅವ್ರಗೆ ಹೇಳಿದ್ದಿದ್ದೆ ಅಂದ್ರೆ. ಎಲ್ಲಾದ್ರಿಂದ ಐದ ಸಬ್ಜೆಕ್ಟ್ ಅಂದ್ರೆ. ಎಲ್ಲಾದ್ರಿಂದ ಇಪ್ಪತ್ ಇಪ್ಪತ್ ಇಪ್ಪತ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಡನ್ ಆಗಿ. ಮ್ಯಾಥಸ್ ಮಾತ್ರ ಜಾಸ್ತಿ ಕೊಟ್ಟಿದಾರಂತೆ ಗಣಿತ ಮಾತ್ರ ಜಾಸ್ತಿ ಕೊಟ್ಬಿಟ್ಟಿದಾರಂತೆ. ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ಎರಡು ಮಾರ್ಕ್ಸ್ ನಾಲ್ಕ್ ಮಾರ್ಕ್ಸ್ ಆತರ ಕೊಟ್ಬಿಟ್ಟಿದಾರಂತೆ.
ಹ್ಮ್.
ಅದಕ್ಕೆ ಇವ್ರಿಗೆ ತಲೆ ಕೆಟ್ಟ ಹೋಗ್ಬಿಡ್ತಂತೆ ಹೊರ್ಗಡೆ ಬಂದ್ಬಿಟ್ಟು ಎಲ್ಲಾ ಡಿಸ್ಕಸ್ ಮಾಡ್ತಾ ಇದ್ರೆ. ಅಯ್ಯೋ ನಾನೇಏನೋ ಬರ್ದಿದ್ದ. ಇವರೇನೋ ಬರ್ದಿದ್ದಾರೆ ಆಮೇಲೆ ಇನ್ನೊಂದ ಏನಅಂದ್ರೆಇದು ಮ್ಯಾತ್ಸ್ಗೆ ಅಂದ್ರೆ ಗಣಿತಾಗ. ಕ್ಯಾಲ್ಸಿ ಇರಲ್ವಲ್ಲಾ ನಮ್ಗೆಲ್ಲಾ ಕ್ಯಾಲ್ಸಿಯಲ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು. ಇದೆಲ್ವಾ ಅವನ್ ಅದನ್ನೇ ಹೇಳ್ತಾ ಇದ್ದ ನನಗೆ ಮಾಡಕೆ ಆಗಿಲ್ಲ ಕ್ಯಾಲ್ಸಿ. ದಲ್ಲಿ ಎರಡು ಎರಡು ಎರಡು ಪ್ಲಸ್ ಎರಡು ಅಂತ ಆಗ್ತಾ ಐತೆ ಇವಾಗ ಅಲ್ಲಿ. ನಾನೇಗ್ ಕೈಯ್ಯಾರೆ ಮಾಡ್ಬೇಕಿತ್ತಲ್ವಾ ನಂಗೆ ಕಷ್ಟ ಆಯ್ತು. ಅಂತೆಲ್ಲ ಹೇಳ್ತಾ ಇದ್ದ ಆಮೇಲೆ ಇವಾಗ ಅವ್ರ. ಪಿ ಜಿ ಸಿ ಎ ಟಿಯಲ್ಲಿ ಏನಾದರೂ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂತಂದ್ರರೆ. ಹದ್ನೈದ್ ಲಕ್ಷ ಅಂತೆ.
ಅದೇ ಅದು ಮ್ಯಾನೇಜ್ಮೆಂಟ್ ಕೋಟಾ ಸೈಡ್ ಇಂದ. ಹೋದ್ರೆ ಜಾಸ್ತಿನೇ ಆಗುತ್ತೆ ನನಗೆ. ಅದೇ ನಿಮ್ ಪಿ ಎಚ್ ಡಿ ಎಕ್ಸಾಮ್ ಅದೇ ಪಿ ಹೆಚ್ ಡಿ ಎಕ್ಸಾಮ್ ಬರ್ದಬಿಟ್ಟು. ಈ ತರ ಈ ತರ ಎಕ್ಸಾಮ್ಸ್ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಬರ್ದ್ಬಿಟ್ಟು. ನೀವ ಹೋದ್ರೆ ಅವಾಗ ನಿಮ್ಗೆ ಕಡಿಮೆ ಆಗ್ಬೋದು ಯಾಕಂದ್ರೆ. ನೀವು ಎಕ್ಸಾಮ್ಸ್ ಬರ್ದಿದ್ದೀರಲ್ವಾ ಅದ್ರಲ್ಲಿ ನಿಮ್ಗೆ ರ್ಯಾಕಿಂಗ್ ಬರ್ಬೇಕು. ರ್ಯಾಂಕಿಂಗ್ ಬಂದಿಲ್ಲ ಅಂದ್ರೆ ಕಷ್ಟನೇ.
ಹ್ಮ್ -ಅದೇ ಅವನ್ ಹೇಳ್ತಾ ಇದ್ದ ನಾ ನನ್ ಸ್ನೇಹಿತಾ ಹೇಳ್ತಾ ಇದ್ದಾ. ಹ -ನಾನು ನನ್ -ಅ ನನ್ ಸ್ನೇಹಿತರ ಹತ್ರ ಅವ್ನು ಅವ್ರ ಸ್ನೇಹಿತರ ಹತ್ರ ಹೇಳ್ತಾ ಇದ್ನಂತೆ. ನಾನೆಲ್ಲಾ ಚಿಕ್ಕ ಚಿಕ್ಕ ಕಾಲೇಜ್. ಗೆಲ್ಲ ಹೋಗಲ್ಲಪ್ಪಾ ನಾನ್ ಏನಾದ್ರು ಮಾಸ್ಟರ್ಸ್ ಮಾಡ್ಬೇಕಂದ್ರೆ ನಾನ್ ದೊಡ್ ಕಾಲೇಜ್ಗೆ ಹೋಗೋದು. ಇದೆಲ್ಲಾ ಬಿ ಎಂ ಎಸ್ ಅಂತ ಯಾವ್ದೋ ಒಂದು ಕಾಲೇಜ್. ಅಂತೆ ಅದ ಫುಲ್ಲು ಇದಕ್ಕೆ ಅಂತಾನೆ ಜಾಸ್ತಿ ಫೇಮಸ್ ಅಂತೆ ನಾನ್ ಅಂತ ಕಾಲೇಜ್ ಹೋಗಲ್ಲ ಅದು ತರ್ಡ್ ತರ್ಡ್ ಟಾಪ್ ಅಲ್ಲಿ ಟಾಪ್ ತ್ರೀ ಅಲ್ಲಿ ಅಂತ ಅದಿರೋದು.
ಹ್ಮ್
ನಾನ್ ಏನಂದ್ರು ಟಾಪ್ ಒನ್ ಟೂ ಅಲ್ಲಿ ಹೋಗ್ತೀನಪ್ಪಾ ಅಂತ ಹ ಹೇಳ್ತಾ ಇದನಂತೆ ಇವಾಗ. ಆ ಬಿ ಎಂ ಎಸ್ ಕಾಲೇಜ್ ನ ಇವ್ನ ಯಾವಾಗ ಅಂದ್ರೆ ರಿಜೆಕ್ಟ್ ಮಾಡಿದ್ನು. ಇವಾಗ ಕಾಲೇಜ್ ಅಂಗೇರಿ ಚೆಕ್ ಮಾಡ್ತಾ ಇದ್ದೇನನ್ನ.
ಹ್ಮ
ಅಂತ ಹೇಳ್ತಾ ಇದ್ದ ಅರ್ಥ ಆಗಿದ ಅರ್ಥ ಆಯ್ತಾ ನಾನು ಹೇಳಿದ್ದೆ. ಅದೆ ಅವನು ಮೂರನೇದಲ್ಲಿ ಐತಿ ಅನ್ಬಿಟ್ಟು ಇವ್ನು ಕೀಳಾಗಿ ನೋಡ್ತಾ ಇದ್ದವನು ಇವಾಗ ಆ ಕೀಳಾಗಿರೋ ಕಾಲೇಜ್ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಹೋಗ್ ಎಲ್ಲಾ ಅಂತ ಹೇಳ್ತವನೆ
ಯಕಂದ್ರೆ ಇವರು ಕಮ್ಮಿ ಮಾರ್ಕ್ಸ್ ಎತ್ತಿದಾರಂತ
ಹಾ- ಹೌದು ಮತ್ತ ಆಮೇಲೆ ನಮ ನಮ ಡಿಗ್ರಿಯಲ್ಲಿ ಒಬ್ಬರು ಸರ ಇದ್ರು ಅವರು ಒಂದು. ಕಾಲೇಜ್ ಅಲ್ಲಿ ಒಬ್ಬರ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಸೆಂಟ್ ಕ್ಲಾರೆಟ್ ಅಂತ ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೆ ಅಲ್ಲಿ ಅದೆಲ್ಲೋ ಜಾಲಹಲ್ಲಿ ಕ್ರಾಸ್ ಅಲ್ಲಿ ಎಂತ ಇರೋದು
ಹಾ
ಸರ್ ಹೇಳಿದ್ರು ಕಾಲ್ ಮಾಡಿ ನಿಮ್ಗೇನಾದರೂ ಮಾಸ್ಟರ್ಸ್ ಮಾಡ್ಬೇಕಂತೆ ಅಂದ್ರೆ ಅಂತ. ಅಂತ ಹೇಳ್ತಾ ಇದ್ರು ಅದ್ರಿಂದ ಒಂದ್ ಸ್ವಲ್ಪ ಮಾತಾಡ್ಸಿಸೋಣ ಅವ್ರಗುನು. ಅಂತ ಯ ಅನ್ಕೊತ್ದೀನಿ ಮಾತಾಡ್ಸ್ಬೋದಾ ಒಂಥರ. ಅಂದ್ರೆ ನಮ್ಸರ್ ಅವ್ರಗೆ ಗೊತ್ತೇ ಇಲ್ಲ ಅವರು ಹೇಳಿರೋದು ನಾವು ಮಾಡ್ತೀವಂದ್ರೆ ಹ್ಮ್ ಎಲ್ಲ ಇವಾಗ ಸರ್ರ ಹೇಳಿದ್ರು ನಾವು ಮಾಡ್ತಿದ್ರೆ ಮಾತಾಡ್ಸಿ ಅಂತ. ಇವಾಗ ನಾನ್ ಮಾಡ್ತಲ್ಲ ನನ್ ಸ್ನೇಹಿತ ಮಾಡ್ತಾ ಇರೋದು ಅವನು ಮಾತಾಡ್ಸ್ಬೋದಲ್ವಾ ಹ್ಮ್
ಹ್ಮ
ಏಲು ಗಂಟೆ ಅಂಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೆ ಅವನಿಗೆ ಅವನು ಮಾಡ್ತೀನಿ ಅಂತ ಅಂದ ಅವಾಗ್ಲೇ ಮಾತಾಡ್ತಾ ಇದ್ದೆ ಅವನ ಅತ್ರನೇ‌. ಅವನೇನ್ನ ಒಂದ ಸ್ವಲ್ಪ ಜಾಸ್ತಿ ಬಿಸಿ ಆಗ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ಇನ್ನೊಂದು ಹುಡ್ಗನ್ ಕಾನ್ಫರೆನ್ಸ್ಗೆ ಹಾಕಿದ್ದ ಅವನು ನನ್ನ ಸ್ಕೂಲ್ ಆ ಶಾಲೆಯಲ್ಲೇ ಓದಿದ್ದು ಅವನ ಹತ್ರ ಮಾತಾಡ್ತಾ ಇದ್ದೆ ಅವನ ಹೇಳಿದ್ದು ನಾನೇನು ಅನ್ಕೊಂಡೆ ಅವನ್ ಮತ್ತೆ ಸಿ ಎ ಕೂಡ ಮಾಡ್ಬೇಕಂತ ಫೌಂಡ ಫೌಂಡೇಶನ್ ಇರುತ್ತಲ್ಲ ಫಸ್ಟ್ ಸೋ ಲೆವೆಲ್ -ಹ್ಮ್- ಅದನ್ನ ಬರ್. ಅದನ್ ಬರ್ದ ಅವನ್ ಹೇಳ್ತಾ ಇದ್ದ ನಾನು ಒಂದ್ ತಿಂಗಳ ಫುಲ್ ಒಂದ ರೂಮ ಅಲ್ಲಿ ಕೂತ್ಕೊಂಡು ಹೆಂಗ್ ಓದಿದ್ದೀನಿ ಅಂತ ಅಂದ್ರೆ ಹಂಗ್ ಓದಿದ್ದೀನಿ‌
ಹ್ಮ
ಮಾತ್ರ ಎದ್ದು ಬರ್ತಾ ಇದ್ದೆ ಅಷ್ಟೇ ಹಿಂಗೆಲ್ಲಾ ಅಲ್ಲೆ ಮಾಡ್ತಾ ಇದ್ದೆ ನಾನು ಅಂತದ್ರಲ್ಲಿ ನನ್ಗೆ ಮೂವತ್ ಮಾರ್ಕ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟೆ.
ಹ್ಮ್
ಅದಕ್ಕೆ ನಂಗೆ ಇವಗ ಅದನ್ನ ಓದಬೇಕ ಅಂತಾನೆ ಅನಿಸ್ತಾ ಇಲ್ಲ. ನಾನ್ ಇನ್ನೊಂದ ಸ್ವಲ್ಪ ಎಫರ್ಟ್ಸ್ ಹಾಕಿರ್ಬೇಕಿತ್ತು ಅವಾಗೇನೆ ಅಂತ ಅಂತ ಹೇಳ್ತಾ ಇದ್ದ ನಾನ್ ಇಟ್ಕೊಂಡು. ಹ ಅದಕ್ಕೆ ನನ್ಗ್ ಗೊತ್ತು ಅದೆಲ್ಲ ನನ್ಗ ಆಗ್ ಬರಲ್ಲ. ನಾನ್ ಇನ್ನು ಏನಿದ್ರು ಜಾಲಿಯ ಆಗಿ ಇರ್ಬೇಕು ಅಂತ ಆದ್ರಿಂದ ನಾನು ಅದನ್ನೆಲ್ಲ ತಗೊಂಡ್ಲಿಲ್ಲ ಅಂತ ಹೇಳ್ತಾ ಇದ್ದೆ. ಅವನ ಇಟ್ಕೊಂಡು ಹೌದು ಆದ್ರೆ ನನ್ ಕೈಯಲ್ಲಿ ಮಾಡಕ್ ಆಗತ್ತಂತೆ ನಂದು. ನಾನ್ ಚೆನ್ನಾಗ ಓದ್ತೀನಂತೆ ನಾನ್ ಏನ್ ಚೆನ್ನಾಗ ಓದಿಲ್ಲ ಏನಿಲ್ಲ. ಸ್ಕೂಲಲ್ಲಿ ಶಾಲೆಯಲ್ಲೆಲ್ಲ ಇದ್ದಾಗ ಅವರು ಚಂದ ಅಂದ್ರೆ ಅವರು- ಓದ್ತಾ ಇದ್ರು ಅಂದ್ರೆ ಒಂದ ಸ್ವಲ್ಪ ಕಮ್ಮಿ ಓದುತ ಇದ್ದರು. ನಾನು ಅಷ್ಟೇ ಓದ್ತ ಇದ್ದೆ ಒಂದು ಸ್ವಲ್ಪ ಕಮ್ಮಿ ಸೀಕ್ರೆಟ್ ಮಾಡಿ ಓದತ ಇದ್ದ ಅಷ್ಟೇ, ಅವ್ರಿ ಗ ಏನಂದ್ರೆ ನಾನ್ ಚೆನ್ನಾಗ್ ಓದ್ತಿನಂತೆ. ನೀನ್ ಮಾಡ್ಬೋದು ನೀನ್ ಮನ್ಸ ಮಾಡಿದ್ರೆ ಮಾಡ್ಬೋದು. ನಾನ್ ಇಟ್ಕೊಂಡು ಎರಡ್ ಕೈನು ಮುಗ್ದಿ ಹೇಳ್ತಿನಿ ನನ್ಗ ಬೇಡ ನನ್ಗೆ ಯಾವಾಗಲೂ ಏನಿದ್ರು ಜಾಲಿಯಾಗಿರ್ಬೇಕು ಲೈಫ್ ಅಲ್ಲಿ ಅಂತ ಹೇಳ್ತಾ ಇದ್ದೆ. ಸರಿ ಇರೀ ನನ್ಗ್ ಬೇರೆ ಒಂದ್ ಕರೆ ಬರ್ತಾ ಇದೆ.
ಹೌ ಹ್ಮ್